ಹಾ ಹೇಳಿ.
ರೋಮು ಸ್ಥಳಗಳು
ಹಾ ಹಾ ನಮಸ್ಕಾರ.
ಏನ್ ಮಾಡ್ತಾ ಇದೀರಾ
ಯಾರಿಲ್ಲ ಸುಮ್ಮನೆ ಕೂಡಿದ್ದೀವಿ ನೀವು
ನಾವು ಸುಮ್ಮನೆ ಕುಂತಿದ್ದಿವಿ
ಮತ್ತೆ ಏನ್ ಸಮಾಚಾರ ಊಟ ಆಯ್ತಾ
ಆ ಆಯ್ತು ಊಟ ನಿಮ್ಮದು ಆಯ್ತಾ ಊಟ ಏನ ತಿಂದರಿ ಊಟಾ
ಏನ್ ತಿಂದರಿ ಊಟನಾ ನಾ ನಿಮಗೊಂದು ಕಥೆ ಹೇಳ್ತೀನಿ ಕೇಳಿ ಸಂಡೇ ಏನಾಗುತ್ತೆ ಅಂದ್ರೆ ತಿರುಪತಿ ದೇವರು ಗೊತ್ತಾ ದೇವರು ನಮಗೆ ಮನೆದೇವರು ತರಾ ಅ ಅಂದ್ರೆ ಮನೆ ದೇವರೇ ಆಗಬೇಕು ಆ ದೇವರಿಗೆ ಇವತ್ತು ಇಬ್ಬರು ಹೆಂಡತಿಯರು
ನಾನು ಕೇಳಿನಿ ನಾ ಇಲ್ಲೇ ಇರ್ತೀನಿ
ಹು ನನಗೆ ಮುದ್ದೆ ಮಾಡೋದು ಒಂದೇ ಬೈಸ್ಟ್
ಒಂದ ನಿಮಿಷ ಬರ್ತೀನಿ ಬರ್ತೀನಿ ಬೆಳಿಗ್ಗೆ ನಿದ್ದೆ ಮಾಡೋದು ತುಂಬಾ ಇಷ್ಟ ಆರತಿ ಮಾಡೋದು ಚಪಾತಿನೆ ನಾ ಗುಂಡಿನ ಆಕಾರದಲ್ಲಿ ಹಾ ವೃತ್ತಾಕಾರದಲ್ಲಿ ಅರಿತೀನಿ ನಾನು ಎಲ್ಲಾರೂ ನಾನು ಮಾಡೋ ಚಪಾತಿ ಅಂದರೆ ತುಂಬಾ ನೇ ಇಷ್ಟ ಪಟ್ಟು ತಿಂತಾರೆ
ಅಸ್ಟೊಂದು
ಆ ಮತ್ತೆ ನನ್ನ ಕೈ ರುಚಿ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಯಾಕೆ ನೀವು ಈ ತರಾ ತಮಾಷೆ ಮಾಡ್ತೀರಾ ಎಲ್ಲಾ ಬದಕಿದಾರ ಇಲ್ಲಾ ನಾ ಮಾಡೋ ಅಂದ್ರೆ ನಾನು ಒಂದು ಸಲ ಮಾಡಿದ್ದೇನೆ ಅಂದ್ರೆ ಅಡುಗೆ ಅಡುಗೆ ಮಾಡಿದ್ದೆ ಅವಾಗ ನನಗೆ ಮೊದಲನೇ ಅವಾಗ ಸಿಕ್ಕಿದು ನನಗೆ ಹು
ಇದು ನಿಮಗೆ
ಅದೇ ಕಣ್ರಿ ಆ ದೇವ್ರು ಆ ದೇವ್ರು ನನಗೆ ಓಲದ ಬಿಟ್ರೆ ಕೊಟ್ಟಿದ್ದಾನೆ ಅನ್ನಪೂರ್ಣೇಶ್ವರಿ ತರಾ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ ಅಡುಗೆಗಳನ್ನ
ಹೌದಾ
ತಿರುಪತಿ ದೇವಸ್ಥಾನ ಅಂದ್ರೆ ತಿರುಪತಿಗೆ ಹೊರಟುಹೋಗಿದ್ದಾರೆ ಅಲ್ಲಿ ಹೆಂಡತಿಯರೂ ಇರುತ್ತಾರೆ ಅಲ್ಲಿ ಇಬ್ರೂ ಹೆಂಡತಿಯರನ್ ಹಲೋ
ಆ ಹೇಳಿ ಹೇಳಿ.
ನಂಗೆ ಸ್ವಲ್ಪ ತೊಂದ್ರೆ ಆಗ್ತಿದೆ ನಿಮ್ ಅಕ್ಕ ಪಕ್ಕ ಸ್ವಲ್ಪ ಜೋರಾಗಿ ಮಾತಾಡುತ್ತಿದ್ದಾರೆ ಸ್ವಲ್ಪ ನೀವ್ ಮಾತಾಡಿ. ಶಬ್ದ.
ಆ ಜಾನ್. ಆ ಹೇಳಿ ಆ ಹೇಳಿ ಹೇಳಿ.
ಆ ತಿರುಪತಿ ತಿಮ್ಮಪ್ಪನಿಗೆ ಇಬ್ರೂ ಹೆಣ್ತಿರು ಅದೇ. ಎರಡು ಹೆಂಡ್ತಿನು ಪ್ರೀತಿ ಮದ್ವೆ ಆಗಿಲ್ಲ ಒಬ್ಬಳು ಅಂದ್ರೆ ಒಬ್ರು ಹೆಂಡ್ತಿ ಮಾತ್ರ ಪದ್ಮಾವತಿ ಅಂತ ಒಬ್ರು ಇದಾರೆ ಅವ್ರುನ ಮಾತ್ರ ಇವ್ರು. ಪ್ರೀತಿಸಿ ಮದ್ವೆ ಆದ್ರೂ ಮತ್ತೆ ಇನ್ನೊಬ್ಬರು ಮತ್ತೆ ಲಕ್ಷ್ಮಿ ದೇವಿ ಅಂತ ಲಕ್ಷ್ಮಿ ದೇವಿ
ಅಂದ್ರೆ ಸ್ವಲ್ಪ ನಿದಾನಕ್ಕೆ.
ನಂದು ಊಟ ಆದ್ಮೇಲೆ ಬಂದ್ಬಿಟ್ಟಿದೆ ಅಂದ್ರೇ ಬೇಗ ಬೇಗನೆ ಒಳ್ಳೇ ಗಾಬರಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ದೈವತ್ತಿನ ತುಂಬಾ ಜನ ಕೇಳಿದ್ರು ಯಾಕ್ ಗಾಬರಿ ಆದ್ದಂಗೆ ಆಡ್ತಾ ಇದೀಯ ಅಂತ. ಆ ಬಟ್ ಹೀರೋ ಇಬ್ರಾಹಿಂ ಅವರಿಗೆ ಏ
ಆ ಈಗ ಓಕೆ
ಆ ಆ ಇಬ್ರಾಹಿಂ. ಎತ್ತಿರ. ಮೊದಲಿಂದ ಹೆಂಡ್ತಿ ಬಂದ್ಬಿಟ್ಟು ತುಂಬಾ ಪ್ರೀತಿಸಿ ಮದ್ವೆ ಆಗಿರೋದು ಅಂದ್ರೆ ತುಂಬಾ ಪ್ರೀತಿಯಿಂದ ಮದ್ವೆ ಆಗಿರೋದು ಎರಡನೇ ಹೆಂಡ್ತಿ ಬಂದ್ಬಿತ್ತು ಅಂದ್ರೆ ಮೊದಲನೇ ಹೆಂಡ್ತಿ ಮತ್ತೆ ಆಗ್ಬೇಕಾದ್ರೆ ಅವ್ನ ಅತ್ರ. ಹಣಕಾಸು ಏನೂ ಇರ್ಲಿಲ್ಲ.
ಆಗಾಗ ಹಣಕಾಸು ಇರ್ಲಿಲ್ಲ ಅಂದ್ರೆ ಸಾಲ ತೊಗೊನೋದು ಬೇರೊರ್ ಅತ್ರ. ಆಗಾಗ ತಲೆ ಬಿಸಿಕಾಗ್ದೆ ಕುಬೇರ ಅವರ ಮಗಳು ಲಕ್ಷ್ಮಿ ದೇವಿಯನ್ನೇ ಮದ್ವೆ ಆದ್ರೂ. ಮದ್ವೆ ಆದ್ರೂ ಅವರು.
ಆ...
ಆವಾಗ ಲಕ್ಷ್ಮೀದೇವಿ. ಪದ್ಮಾವತಿ ಇಬ್ರೂನು ಮತೆ ಶ್ರೀನಿವಾಸನಿಗೆ ಹೆಂಡ್ತಿ ಆದ್ರೂ, ಮತೆ ಕೃಷ್ಣ ಗೊತ್ತಾ. ಇವ್ನು ಅಂದ್ರೆ ಅವರ ಅವರ ಕತೆ ಏನು ಅಂದ್ರೆ. ಅವರು ಬೋಲಕ್ಕುಬ್ ಭೂ ಲೋಕದಲ್ಲಿ. ಅಹ್, ರಾಜ ಮತ್ತೇ ಕೃಷ್ಣ.
ಸಪ್ತ ಮಿತಾ ಖಾತೆಯ.
ಡೊಲಕಲ್ಲಿ ರಾಧ ಮತ್ತೆ ಕೃಷ್ಣ ತುಂಬ ಪ್ರೀತಿಸ್ತಿರ್ತಾರೆ ಅವಾಗ ಕೃಷ್ಣ ಭಕ್ತ ಒಬ್ಬ. ತಬಲಾದ ಅವರೆ. ನಾ ಬಂದಿ ನಕುಲ ಯಾ ಅವರೆ ಹೆಸರೇ ನನಗೆ . ನಂಗ್ ಗೊತ್ತಿಲ್ಲ ಪ್ರಬಲಗೆ ಅಂತನೆ ಅಂದುಕೊಳ್ಳಿ ಅವರು ಬಂದಿ ಶಾಪ ಕೊಟ್ಬಿಡ್ತಾರೆ ಅಂದರೆ ನೀನು ಅಂದ್ರೆ ನೂರು ವರ್ಷ ಮಾನವಳಾಗಿ. ಬಾಳುವಂತ. ಅವಾಗ. ಭೂ ಲೋಕಕ್ಕೆ ಹೋಗ್ಬೇಕಾಗುತ್ತೆ ರಾಜ ದೇವ್ ಪ್ರೇಮಿ ರಾಣಿ ಅವರು ರಾಧ ಅವರು ಅವಾಗ ಆಹಾ ಪ್ರಮಾಣ ಮಾಡಿ ಋಅಧ ಭೂಮಿಗೆ ಹೋಗ್ತಾರೆ, ನೀನ್ ನನ್ ಕಣ್ ಮುಂದೆ ಬರೋವರ್ಗು ನಾನ್ ಕಣ್ ತೆರೆಯೋದಿಲ್ಲ ಅಂತ, ಅವಾಗ ಕ್ರಿಷ್ಣನು ಕೂಡ ತನ್ ತನ್ನ ನೂರು ವರ್ಷದ ಇದನ್ನೂ ಭೂಲೋಕದಲ್ಲಿ ರಾಜನ ಜೊತೆ ಕಳಚುತ್ತಾರೆ, ಆಗಾಗ ಎಷ್ಟು ಸಂಕಟತೆ ಎಷ್ಟು ನೋವು ಎಷ್ಟು ತೊಂದರೆ ಎಷ್ಟು ಏನೇನೆಲ್ಲ ಬಂದರು ಕೂಡ ಅವರು ಎಲ್ಲದನನ್ನು ಅವರು ಪ್ರೀತಿ ನಿಮಗೆ ಗೊತ್ತಾ ಅವರು ಪ್ರೀತಿ ಬಗ್ಗೆ ಇಂದಿಗೂ ಮಾತಾಡ್ತಾರೆ ಜನಗಳು.
ಹೋದಾ .
ಅಹ್ ಅವರಾ ಕೃಷ್ಣ ಅವರು ಹೆಂಡತಿ ಬಂದು ಬಿಟ್ಟು ರುಕ್ಮಿಣಿ, ಎಲ್ಲೂ ಕೃಷ್ಣ ರುಕ್ಮಿಣಿ ಅಂತ ಎಲ್ಲೂ ಕರೆದಿಲ್ಲ ರಾಧಾ ಕೃಷ್ಣ ಅಂತಾನೆ ಎಲ್ಲ ಪ್ರಸಿದ್ಧವಾಗಿದೆ. ನೀವು ದೇವಸ್ತಾನಕ್ಕೆ ಹೋಗಿದ್ದೀರ? ಹೋಗ್ ಬನ್ನಿ, ತುಂಬಾ ಚೆನ್ನಾಗಿ ಇರುತ್ತೆ, ತುಂಬಾ ಪ್ರಸಿದ್ಧವಾಗಿದೆ ಕೂಡ ಅಲ್ಲಿ.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
ಆಹ್, ಬೆಂಗಳೂರು ಹತ್ತಿರ ಒಂದು ದಿನ ಮೆಜೆಸ್ಟಿಕ್ ಹತ್ತಿರ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ. ಮತ್ತೆ ಬೃಂದಾವನಕ್ಕೆ ಹೋಗಿದ್ದೀರ?
ಮೆಜೆಸ್ಟಿಕ್ ಹತ್ತಿರ
ಇಲ್ಲ ಇಲ್ಲ ಮೆಜೆಸ್ಟಿಕ್ ಹತ್ತಿರ ಇರೋದು ಬೃಂದಾವನ.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
ಅಹ್ಹಾ ನೀನು ಹೋಗಿ ಬನ್ನಿ ಬೃಂದಾವನ ನೋಡೋದಿಕ್ಕೆ, ತುಂಬಾನೆ ಚೆನ್ನಾಗಿ ಇದೇ ನಿಮಗೆ ಬಿಡುವಿನ ಸಮಯದಲ್ಲಿ ಇದ್ದಾಗ ಹೋಗುತ್ತಿರಾ .
ನನಗೆ ನಿದ್ದೆನೆ ಬರೋದಿಲ್ಲ.
ಉಮ್, ಮತ್ತೆ ನಿಮ್ಮಗೆ ಅಡುಗೆ ಮಾಡಕ ಬರುತ್ತ? ಅಡುಗೆ ಅಡುಗೆ ಮಾಡಕ ಬರುತ್ತಾ?
ಪ್ರಶಸ್ತಿ ತಗೊಂಡಿದ್ದೀರ ಅಲ್ವಾ.
ಉಮ್
ಅಹ್, ಹೇಳಿ ಯಾರದು ನಾವು .
ನಿನಗೆ ಕಾಫಿ ಮಾಡೋಕೆ ಬರುತ್ತೆ, ಟೀ ಮಾಡೋಕೆ ಬರುತ್ತೆ.
. ಇದು ಕೊರಿಯಾ .
ಅಹ್ ಹಲೋ.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
ಅಷ್ಟೆ ಮಾಣನ್ ಚಪಾತಿ .
ಯಾರಾದರೂ . ಮಜ್ಗೆ ಮಾಡೋಕೆ ಬಿಸ್ ಎಷ್ಟ್ ಕೊಡ್ತಾರಾ
ಹಾ ಅದೇ ಆ ರುಚಿ ಅಷ್ಟು ಚೆನಾಗಿದ್ದಿತ್ತು. ಅಂದ್ರೇ ನೀವು ಕುಡಿದ್ರೆ ನೀವು ಕಲದ್ ಹೋಗ್ತೀರಾ ಅಷ್ಟು ರುಚಿಯಾಗಿದ್ದಿತ್ತು
ಯಾವಾಗಾದ್ರೂ ಬರ್ತೀವಿ ಬಿಡಿ ನಿಮ್ ಕಡೆ ಬಂದಾಗ ನೋಡ್ತಿವಿ
ಅರೆ ನಾನ್ ಮಜ್ಗೆನಾ ಬರಿ ಹ್ಮ್ಮ್ಮ್
ಇಲ್ಲಾ ಇಲ್ಲಾ ನಮಕಡೆ ಬೇರೆ ಎಲ್ಲರಕಡೆನೂ ಒಂದೇತರಾ ಇರೋದಿಲ್ಲ ಅಲ್ವಾ
ಅಲ್ಲಾ ನಿಮಗ್ ಹೆಂಗ್ ಕೋಟಬಿಟ್ರು ಅವರ ಪರ್ಚೆಸನಾ ಅಂತ ನಂಗೆ
ಅಂದ್ರೇ ಅವ್ರು ಹುಡುತಕ್ಷಣ ಮಾರಾಳಗ್ಬಿಟ್ಲು ಅಂದ್ರೇ ಕಾಲ್ದೊಗ್ಬಿಟ್ಲು ರೂಯೂ
ಅಷ್ಟು ಚೆನ್ನಾಗ್ ಮಾಡ್ಬಿಟ್ರ ನೀವೂ
ಹಾ ತುಂಬಾ ಚೆನ್ನಾಗ್ ಮಾಡಿದ್ದೆ ನಾನು
ಏನ್ ಏನ್ ಹಾಕಿ ಮಾಡಿದ್ರಿ ಕಾಫಿ ಪುಡಿ ಮತ್ತೆ ಸಕ್ರೆ ಬಿಟ್ಟು ಬೇರೆ ಏನಾದ್ರು ಎಕ್ಸ್ಟ್ರಾ ಹಾಕಿದ್ರಾ ಅಲ್ಲಾ ಮತ್ತ್ ಅಲಾ ಅಲ್ಲಿಗೆ ಬಿಡಿ
ಹಾ
ಅಲ್ಲಾ ಈ ಕಾಫಿ ಟೀಗೇ ಪ್ರಶಸ್ತಿ
ಅಂದ್ರೆ ಅಂದ್ರೆ ಮೊದಲ ನಾನು ಕಾಫಿ ಗೇ ಒಗ್ಗರಣೆ ಹಾಕಿದ್ದೆ
ಕಾಫಿಗ್ ಯಾರಾದ್ರೂ ಒಗ್ಗರಣೆ ಹಾಕ್ತಾರಾ
ಇಲ್ಲಾ ಅದೇ ಇದರಲ್ಲಿ ಮುಖ್ಯವಾದ ಹಂತ ಹೆಲೋ
ಹಾ ಹೇಳಿ
ನಿಮ್ ಜೊತೆ ಯಾರೋ ನಿಮ್ ಗೆಳತಿ ಏನೋ ಮಾತಾಡ್ತಿದ್ದಾರೆ ಅನ್ಸುತ್ತೆ ಊಟ ಉದೋ ಉದೋ ಅನ್ಕೊಂಡು ಸ್ವಲ್ಪ ನಿಲ್ಸಕ್ ಹೇಳ್ತೀರಾ
ನಿಮ್ಕಡೆನೇ ತುಂಬಾ ಅಂದ್ರೆ ತುಂಬಾ ಸೌಂಡ್ ಅಂದ್ರೆ ಶಬ್ಧ ಬರತೈತೆ ಸ್ವಲ್ಪ ಕಡಿಮೇಮಾಡ್ಕೋಬೇಕು
ಹಾ ಮತ್ತೆ ಮೊದ್ಲು ಒಗ್ಗರಣೆಗೇ ಹಾಕಿದ್ದೆ ಟೀನಾ
ಯಾವಳು ಟೀಗೆ ಒಗ್ಗರಣೆ ಹಾಕ್ತಾಲ್ ಅಪ್ಪಾ
ಅದೆ ಅದಿಕ್ಕೆ ಕಣೆ ನಂಗೆ ಪ್ರಶಸ್ತಿ ಸಿಕ್ಕಿದ್ದು ಸ್ತಿ ಬಂದಿರೋದ ಅದಿಕ್ಕೆ
ಒಗ್ಗರಣೆಗೆ ಟೀ ಪುಡಿ
ಅದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನೂ ಹಾಕಬೇಕು ಕಣ್ರೀ. ಕರಿಬೇವು ಮತ್ತೆ ಇನ್ನ ಸ್ವಲ್ಪ ಜಾಸ್ತಿ ಕಾರ ಕಾರ ಆಗ್ಬೇಕು ಅಂದ್ರೆ ಕಾರಪುಡೀನು ಹಾಕ್ಬೇಕು
ಇಲ್ಲ ಕಂಡ್ರಿ ಅ ಅದು ಬೇಕಾದ್ರೆ ನಾನು ಇನ್ನು ಯಾವತ್ತಾದ್ರೂ ಇನ್ನು ಬೇಕೇ ಆಗಿದ್ರು ನೂ ನಿಮ್ಗೆ ಅಕಾ ದೊಡ್ಡ ಪ್ರಶಸ್ತಿಯನ್ನೇ ಕಳಿಸ್ತೀನಿ ನಿಮಗೆ
ಸಾಸಿಗೆ ಒಗ್ಗರಣೆ ಹ್ಹಾಕಿದ್ರೆ
ಅದೇ ಕಣ್ರಿ ಆದರಲ್ಲಿ ವಿಶೇಷ ನಿಮಗ್ ಗೊತ್ತ ಒಗ್ಗರಣೆ ಹಾಕಿದ ಕಾಫಿ ನನಗ್ ಆರೋಗ್ಯಕ್ ತುಂಬಾ ಒಳ್ಳೇದ್ ಈ ಜೇನ ಶಕ್ತಿ
ಅಂದ್ರೆ ಒಗ್ಗರಣೆ ಹಾಕಿರದೆ ಉದ್ದೇಶಾನೇ ಕೂದಲು ಉದ್ದ ಬೆಳಿಲಿ ಅಂತ ಕಂಡ್ರಿ
ಅಲ್ಲ ಕೂದಲು ಉದ್ದ ಬೆಳಿಲಿ ನೀವು ಒಗ್ಗರಣೆ ಹಾಕದಕ್ಕು ಕೂದಲು ಬೆಳೆಯಕ್ಕೂ ಏನು
ನೆನ್ನೆ ಬೆಳಿಗ್ಗೆ ಲೆತ್ತಿಜ್ಜಾತ ಅಶ್ ಹೇ ಅವಳಿಂದನೆ ನಾನು ಒಗ್ಗರಣೆ ಹಾಕದ್ ಕಲ್ತಿದ್ದು
ನೀವು ಒಂದು ಸಲ ಪ್ರಯತ್ನ ಮಾಡಿ ನಿಮ ಜೊತೆ ಮಾತನಾಡಿ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನನಗೆ